ಹೇಳಿ ಸಂತೋಷ್ ಅವ್ರಾ ಏನ್ ಮಾಡ್ತಿದ್ದೀರಾ ನನ್ನ ಹೆಸರು ರಾಧಿಕಾ
ಹಾ ಹೂ ಮನೆಯಲ್ಲೇ ಇದ್ದೀನಿ
ಮನಲ್ಲಿದ್ದೀರಾ ಊಟ ಮಾಡಿದ್ರ
ಆಯ್ತಾ ನಿಮ್ದ
ಹಾ ಆಯ್ತು
ಹಾ ಏನ್ ಮಾಡ್ತಾ ಇದ್ದೀರಾ ನಂದು ಅನ್ನ ಸಾರು
ತರ ನಾನು ಸುಮ್ಗೆ ಕೂತಿದ್ದೆ ನಮ್ದು ನಮ್ದು ಅನ್ನಸರ
ಹಾ ಸರಿ ಸರಿ ಏನ್ ಮಾಡ್ತಾ ಇದ್ದೀರಾ ಕೆಲ್ಸ
ಕೆಲ್ಸ ಏನ್ ಮಾಡ್ತಿಲ್ಲ ಸದ್ಯಕ್ ಮನೇಲೆೇ ಬಿದ್ದಿದ ನಿ ನೀವೇನ್ ಮಾಡ್ತಿದ್ದೀರಾ ಕಾಲೇಜ್ ಓದ್ತಿದ್ದಾರಾ ಈಗ ಎಷ್ಟನೇನ್ ಕ್ಲಾಸ್ ಓದ್ತಿದ್ದೀರಾ
ಫಸ್ಟ್ ಇಯರ್ ಡಿಗ್ರಿ
ಫಸ್ಟ್ ಇಯರ್ ಡಿಗ್ರಿ ಓದ್ತಿದ್ದೀರಾ ಹೂ ಅಡ್ಮಿಷನ್ ಆಗ್ಬೇಕಾ
ಹಾ
ಹೂ ಸರಿ ಸರಿ ಚೆನ್ನಾಗ್ ಓದಿ ಯಾವ ಗೂಪ್ ತಗೊಂಡಿದ್ರಿ ಹನ್ನೆರಡನೇ ಕ್ಲಾಸ್ ಅಲ್ಲಿ
ಕಾಮರ್ಸ್
ಕಾಮರ್ಸಾ
ಹ್ಮ್
ಹ್ಮ್ ಪರವಾಗಿಲ್ಲ ಕಾಮರ್ಸು ತುಂಬಾ ಜನ ತಗೊಂಡಿರ್ತಾರಲ್ವಾ ಕಾಮರ್ಸು ಕ ಸಲ್ಲಷ್ಟಚಾನ
ಇಪ್ಪತ್ನಾಕು ಜನ
ಇಪ್ಪತ್ನಾಕು ಜನನಾ
ಹಾ
ಹ್ಮ ಹಾ ಸರಿ ಸರಿ
ಹ್ಮ್
ಯಾರೇ ನಿಮ್ ಫ್ರೆಂಡ್ಸ್ ಬಗ್ಗೆ ಎಲ್ಲ ಹೇಳಿ
ನಮ ಫ್ರೆಂಡ್ಸ್ ಎಲ್ಲ ಏನುೂ ಇಲ್ಲ ಎಲ್ ಅವ್ರ ಬಗ್ಗೆ ಏನ್ ಹೇಳುದು ಇದ್ದಾರೆ ಅವ್ರ ಬಗ್ಗೆ ಏನ್ ಹೇಳದು
ಅವ್ರ ಜೊತೆ ಸೇರ್ಕೊಂಡ್ ಏನೇನ್ ಮಾಡ್ತೀರಾ ಅಂಗ್ಡಿ ಹೋಗ್ತೀರಾ ಅಥ್ವಾ ಏನ್ ಮಾಡ್ತೀರಾ ಹೇಳಿ ಅದನ್ನ ಹರುಕಿರಾನ
ಎಲ್ಲಾ ಮಾಡ್ತೀವಿ
ಎಲ್ಲಾ ಮಾಡ್ತೀರಾ ಅಂತ್ದ ಏನೇಏನ್ ಮಾಡ್ತೀರಾ
ಬಂಕವಾಡತಿವಿ
ಹಾ
ಎಲ್ಲಾ ಸುತ್ತಾಡ್ತೀವಿ
ಹ ಟೀಚರ್ಸ್ ಕೈಡ್ ಬೈಸ್ಕೊಲ್ ಅದು ಹಗಸ್ಕೊಲ್ ಅದೆಲ್ಲಾ ಮಾಡಲ್ವಾ
ಪ
ಹ್ಮ್ ಅದೆಲ್ಲ ಇದ್ದ್ದೆ ಹ್ಮ್ ಹ್ಮ್ ಹ್ಮ ಅದೆಲ್ಲ ಇಲ್ದೆ ಕಾಲೇಜ್ ಲೈಫ್ ಇರಲ್ಲ ಅಲ್ವಾ ಹ್ಮ್ ಹ್ಮ್ ಸರಿ ಸರಿ ನೆಕ್ಸ್ಟ್ ಯಾವ ವರ್ಸ ತಗೊಳ್ಳೋಣ ಅಂತ ಬಿ ಬಿ ತಗತೀರಾ ಓಹ್ ಪರವಾಗಿಲ್ ಒಳ್ಳೆ ಡಿಶಷನ್ ತಗೋಬಟ್ಟಿದೀರಾ
ಹ್ಮ್ ಏನ್ ಮಾಡದ
ಇ ನಿಮ್ ಡಿಸಿಷನ್ಲ್ಲ ಮನೆಯವ್ರ ಏನಾದ್ರುಫೋಸ್ ಮಾಡಿದ್ರ
ನಂದೇ
ನಿಂದೇನಾ
ಹಾ
ಹ್ಮ್ ಸರಿ ಸರಿ ಕಾಲೇಜು ಪ್ರೈವೇಟ್ ಕ
ನಮ್ಮ ಅಕ್ಕಾನೇ ಹೇಳಿದ್ಲು
ಅಕ್ಕ ಹೇಳಿದ್ರೆ ಏನ್ ಹೇಳಿದ್ರು ಕೇಳ್ಬಿಡ್ತೀರಾ ಹ್ಮ್ ಹ್ಮ್ ಸರಿ ಸರಿ
ತಿನಿ
ಹ್ಮ್ ಪರವಾಗಿರ್ವಲ್ಲಾ ಅಕ್ಕನ ತಮ್ಮ
ಹ್ಮ್ ಏನ್ ಮಾಡದು
ಹ್ಮ್ ಗೌರ್ಮೆಂಟ್ ಕಾಲೇಜ ಪ್ರೈವೇಟ್ ಕಾಲೇಜಾ
ಗೌರ್ಮೆಂಟಾ
ಗವರ್ಮೆಂಟ್ ಕಾಲೇಜ
ಹ
ಹ್ಮ್ ಹ್ಮ್ ಸರಿ ಸರಿ ಗೌರ್ಮೆಂಟ್ ಕಾಲೇಜ್ಲೆಲ್ಲ ನೀವೇ ಚೆನ್ನಾಗಿ ಸ್ವಲ್ಪ ಫಟ್ ಬೇಗ್ ಹೋಗೋದಕ್ಕಲ್ಲ ಪ್ರೈವೇಟ್ ಕಾಲೇಜ್ ಎಲ್ಲ ಪುಷಪ್ ಯಾರು ಮಾಡಲ್ಲ
ಹ್ಮ್ ನೋಡಮ್ಮ
ಸರಿ ಏನ ಆಸ್ಟಲ್ ಪ್ಲಾನ್ ಮಾಡಿದ್ರೆ ಮನೆಯಿಂದಾನೇನ
ಮಾನೇನೆ ಎಂದ
ಅಪ್ ಅಂಡ್ ಡೌನ್ ಮಾಡ್ಬೇಕಂತಾನ ಹ್ಮ್ ಅಪ್ ಅಂಡ್ ಡೌನ್ ಮಾಡಕಿದ್ರೆ ಬಸ್ ಬಾಸ್ ಏನಾದ್ರು ಮಾಡ್ಕೊಬಿಡಿ
ಹಾ ಇಲ್ಲಿಯ ಗೌರ್ಮೆಂಟ್ ಬಸ್ಸು
ಹ್ಮ್ ಗೌರ್ಮೆಂಟ್ ಬಸ್ಗೆ ಕವದಲ್ಲಿ ಹೋಗ ಹೋಗ್ಬೇಕಲ್ವಾ -
ಹ್ಮ್
ಹ್ಮ್ ಅಲ್ಲೇ ಉಲ್ಟಾ ಹತ್ತಿಕೊಂಡ್ಬಿಡಿ ಇಲ್ಲಾ ಅಂತಂದ್ರೆ ಬರ್ಸ್ ಚಾರ್ಜ ಜಾಸ್ತಿ ಆಗುತ್ತೆ ಅದು ಇಂತೆ ಜಾಸ್ತಿ ಈಗ ಬಸ್ ಪೇರೆಲ್ಲ ಜಾಸ್ತಿ ಆಗಿದೆ. ಅದಕ್ಕೆ ಬಸ್ ಪಾಸ್ ಮಾಡ್ಕೊಂಡ್ರೆ ಸ್ವಲ್ಪ ಹೆಲ್ಪ್ ಆಗತ್ತೆ. ಹ್ಮ್ ನಮ್ಮ ಸೈಡ್ ಎಲ್ಲ ಮಳೆ ತುಂಬಾ ಹೊಯ್ತಾ ಇದೆ ನಿಮ್ ಸೈಡ್ ಸೈಡು ಹುಯ್ಯಾತದೀಯ? ಹ್ಮ್ ಸರಿ ಸರಿ ತೋಟಲ್ಲಲ್ಲ ಏನ್ ಬೇಳೆ ಹಾಕಿದೀರಾ?
ಟೊಮೊಟೊ ಹಾಕಿದೇವಿ.
ಹ್ಮ್ ಟಮಟೆ ಒಂದೇನಾ ಹ್ಮ ಸರಿ ಸರಿ ಟಮಟೆ ಲ್ಲ ಹೆಂಗ ಆಯ್ತೇ? ನಾಳೆ ಕಾಯಿ ಕಿಲ್ಲಬೇಕಾ?
ಹಾ
ಹ್ಮ್ ಹ್ಮ ಸರಿ ಸರಿ. ನನ್ನ ಯಾಕೆ?
ಹೇಳಿ ಹೇಳಮ್ಮ
ಹ ಪರವಾಗಿಲ್ಲ ಬಿಡಿ ನಮ್ ಹೆಸರೆಲ್ಲ ನಿಮ್ಗ ಬೇಡ.
ಹಾ
ಹಂಗೆ ಮಾತಾಡಿ
ಹ್ಮ್ ಸರಿ ಸರಿ.
ಹ್ಮ್ ಸರಿ ಅದ್ ಬಿಟ್ರೆ ತೋಟದ ಕೆಲ್ಸ ಬಿಟ್ರಿ ಇನ್ನೇನ್ ಏನ್ ಕೆಲ್ಸ ಮಾಡ್ತೀರಾ?
ಯಾವ್ದ ಕೆಲ್ಸ ಸಿಗುತ್ತೆ ಎಲ್ಲ ಮಾಡ್ತೀವಿ.
ಎಲ್ಲಾ ಕೆಲ್ಸಾನೂ ಮಾಡ್ತೀರಾ. ಎಂತ ಎಂತ ಕೆಲ್ಸಪ್ಪ ಮಾಡ್ತೀರಾ.
ಸಿಗೋವ ಕೆಲ್ಸ ಎಲ್ಲಾ ಮಾಡ್ತಿವಿ.
ಸಿಗೋ ಕೆಲ್ಸ ಎಲ್ಲಾನು ಮಾಡ್ತೀರಾ ಹ್ಮ್ ಏನ ವೈರಿಂಗ್ ಎಲ್ಲ ಚೆನ್ನಾಗ್ ಮಾಡ್ತೀರಾ ಅಂತ ಕೆಳಪಟ್ಟೆಪಾ ನಿಮ್ ಬಗ್ಗೆ.
ಹಾ ಅದ್ ಹಿಂಗೋಹಂಗೋ ಮಾಡ್ತೀವಿ ಗೊತ್ತಿದೆ ಅಷ್ಟು.
ಹಾ
ಯಾರಿಂದ ಕಳ್ತ್ಕೊಂಡ್ರಿ.
ಹಂಗೆ ನಾನೇ-
ನೀವೇ ಓನ್ ಪ್ರೊಫ್ರಷನ್
ಹ್ಮ್
ಹ್ಮ್ ಹ್ಮ್. ಸರಿ ಸರಿ. ಸರ್ ನೀವೇ ಕಾಲೇಜ್ ಸೇರ್ತೀರಾ ನಿಮ್ ಫ್ರೆಂಡ್ಸ್ ಯಾರು ನಿಮ್ ಜೊತೆ ಓದಕ್ ಬರಲ್ವಾ?
ಬರ್ತಾರೆ.
ಏನು ಬಿ ವಿ ಎ ಕೋರ್ಸ್ ತೊಗೊಲಕ್ಕ. ಅವ್ರು ಬೇರೆ ಬೇರೆ ಹ್ಮ್.
ಎಲ್ಲತ್ಕೊಂಡು ಬರ್ತಾರೆ.
ತೊಗೊ ಬರ್ತರಾ?
ಹಾ
ಹ್ಮ್ ಹ್ಮ ಸರಿ ಸರಿ.
ನಾಳೆ ಹೋಗ್ಬೇಕು ಸೇರಾಕೆ.
ಹ್ಮ್ ನಿಮ್ಗ ಬಿ ಕಾಮ್ ಇಷ್ಟಾನಾ ಬಿ ಬಿ ಎ ಇಷ್ಟಾನಾ.
ಬಿ ಬಿ ಎ.
ಬಿ ಬಿ ಎ ಯಾಕ ಇಷ್ಟ ನಿಮಗೆ?
ಅದು ಸ್ವಲ್ಪ ಈಸಿ ಅಂತೆ
ಹ್ಮ್ ಇದ ಎಂತ ಇಲ್ದ್ರ
ಅದಕ್ಕೆದತನ್ಿ
ಹ್ಮ್ ಹ್ಮ್ ಸರಿ ಸರಿ ಸರಿ ಏನ ತಗೊಂಡು ಓದಿ ಹೋಳ ನಾವು ಅದನ್ನೇ ಓದಿದ್ದು
ಹಾ
ಬಿಬಿ ಎ ಏನ್ ಏನಪ್ಪಾ ಬಿಬ ಎಲ್ಲಂದ ಅಂತಂದ್ರೆ ಫಸ್ಟು ಸ್ಟಾರ್ಟಿಂಗ್ ಬಂದು ಬೇಸಿಕ್ ಅಕೌಂಟಿಂಗ್ಸ್ ಇರುತ್ತೆ
ಹಾ
ಬೇಸಿಕಲ್ಲ ಅಂತಂದ್ರೆ ಆ ಈಗ ಆ ಮಾಮೂಡಿ ಜರ್ನರುಲೆಟ್ ರಿಂದ ಕ ಕ್ಯಾಶು ಫಿನಾನ್ಸಿಯಲ್ ಸ್ಟೇಟ್ಮೆಂಟ್ು ಆ ತರ ಚಿಕ್ಕ ಚಿಕ್ಕ ಅಕೌಂಟೆ ಬರುತ್ತೆ ಒಂದೇ ತರ ಪ್ರೆಷರ್ ಕೂಡ ಲ್ಲ ತಲೆ ತಿನ್ನಲ್ಲ ಜಾಸ್ತಿ ಸ್ವಲ್ಪ ಥಿಯರಿ ಸಬ್ಜೆಕ್ಟ್ ಸ್ವಲ್ಪ ಜಾಸ್ತಿ ಇರೋದ್ರಿಂದ ಏನ ಕಷ್ಟ ಅಂತ ಅನ್ಸಲ್ಲ ಕಂಪೇರ್ ಇಟ್ಟು ಬಿಿಕಾಾಮ್ಗೆ ಅದೇ ಬಿಕಾಮ್ ಅಲ್ಲ ಬಿಕಾಮ ಅಲ್ಲ ಆದ್ರೆ
ಹ್ಮ್
ಜಾಸ್ತಿ ಇ ಅಕೊಂಡಸು ಜಾಸ್ತಿ ಇರುತ್ತೆ ಮತ್ತೆ ಟ್ಯಾಕ್ಸ್ ಮ್ಯಾನೇಜ್ಮೆಂಟ್ ಇರುತ್ತೆ ಅದು ಸ್ಪ ಎ ಬಿಬಿಯಗಿಂತ ಅದ್ರಲ್ಲಿ ಸ್ವಲ್ಪ ಟಫ್ ಆಗಿರುತ್ತೆ ಅದಬಿಟ್ರೆ ಕಾಸ್ಟ್ ಕಾಸ್ಟ್ ಅಕೌಂಟಿಂಗು ಅದು ಇದೆಲ್ಲ ಜಾಸ್ತಿ ಅಕೌಂಟಿಂಗ್ ಬರುತ್ತೆ
ಯಾವ್ದ ಇದ ತೆ ಬಿಿಕಮು ಬಿ ಬಿ ಅದು ಅಷ್ಟೇ ಅಲ್ಲ
ಬಿಕಾಮು ಬಿಬಿ ಎ ಬಿಸಿಎ ಬೇಕಾದ್ರೂ ಮಾಡುವುದು ಹ್ಮ್
ಬಿ ಸಿ ಎಗೆ
ಬಿ ಸಿ ಗೆ ಬಯಸ್ ಕಂಪ್ಯೂಟರ್ ಅಪ್ಲಿಕೇಶನ್ ಅದೇ ಕಂಪ್ಯೂಟರ್ ಸಂಬಂಧಪಟ್ಟಾಗ ಸ್ವಲ್ಪ ಬರುತ್ತೆ ಬಟ್ ನನ್ ಗೊತ್ತಿಲ್ಲ ನ ಫ್ರೆಂಡ್ಸ್ ಯಾರೋ ಬಿ ಸಿ ಎದವ್ರಲ್ಲಾ
ಹ್ಮ
ಇ ಕಂಪೇರಿಟಿವ್ಲಿ ಬಿ ಕಾಮು ಬಿ ಬಿ ಎರಡು ಒಂದೇ ಇದ್ರಲ್ಲಿ ಸ್ವಲ್ಪ ಬಿಿಕಾಮ್ ಅಲ್ಲಿ ಪ್ರಾಬ್ಲಮ್ಸ್ ಜಾಸ್ತಿ ಇರುತ್ತೆ ಬಿಬಲ್ಲಿ ಪ್ರಾಬ್ಲಮ್ಸ್ ಬರಲ್ಲ ಥಿಯರಿ ಸಬ್ಜೆಕ್ಟ್ ಇರುತ್ತೆ ಅದ್ರಲ್ಲೂ ಮೂರ್ ಆಪ್ಷನ್ ಇರುತ್ತೆ ನೀವು್ ಬಿ ಬಿ ಓ್ತಿರಲ್ವಾ
ಹ್ಮ
ಬಿಬಿಎ ದಲ್ಲಿ ಮೂರ್ ಆಪ್ಷನ್ ಇರುತ್ತೆ ಫೈನಾನ್ಸ್ ಒಂದಿರುತ್ತೆ ಲಾಸ್ಟ್ ಇಯರ್ ಅಲ್ಲಿ ಫೈನಲ್ ಇಯರ್ ಅಲ್ಲಿ ಫೈನಾನ್ಸ್ ಒಂದಿರುತ್ತೆ ಎಚ್ ಆರ್ ಒಂದಿರುತ್ತೆ ಮಾರ್ಕೆಟಿಂಗ್ ಒಂದಿ ಇರುತ್ತೆ ಇದರಲ್ಲಿ ಮೂರಲ್ಲಿ ನಿಮ್ಗೆ ಯಾವ್ದ್ ಬೇಕ ಅದನ್ನ ನೀ್ ಚೂಸ್ ಮಾಡ್ಬೇಕು ನಿಮ್ಗೆ ಯಾವ್ದಲ್ಲಿ ಇಷ್ಟ ಫೈನಾನ್ಸ್ ಇಷ್ಟನಾ ಅಥವಾ ಆ ಇದು ಇ ಮಾರ್ಕೆಟಿಂಗ್ ಇಷ್ಟಣ ಅಥವಾ ಹೆಚ್ ಆರ್ ಇಷ್ಟಣ
ಮಾರ್ಕೆಟಿಂಗ್
ಮಾರ್ಕೆಟ್ಟಿಂಗ್ ಹ್ಮ್ ಹ್ಮ್ ಸರಿ ಸರಿ ಬೇಕಾದ್ರೆ ಮಾರ್ಕೆಟಿಂಗ್ ತಗೊಳ್ಳಿ ಅದ್ರಲ್ಲಿ ಡಿಜಿಟಲ್ ಮಾರ್ಕೆಟಿಂಗ್ ಗೆಲ್ಲ ಸ್ವಲ್ಪ ಜಾಸ್ತಿ ವ್ಯಾಲ್ಯೂ ಚೆನ್ನಾಗಿ ಐತೆ
ಹ್ಮ್
ಒ ಒಂದ್ ವರ್ಷ ಮಾಡ್ಬಿಟ್ರೆ ನೆಕ್ಸ್ಟ್ ಬಿ ಎಂ ಬಿ ಏನಾದ್ರು ಮಾಡಿದ್ರೆ ಡಿಜಿಟಲ್ ಮಾರ್ಕೆಟ್ ತಿ ಮಾಡಿದ್ರೆ
ಜ್ಮಂಟ್ ಎಲ್ಲಿ ಮಾಡ್ಬೇಕಾ
ವ ಹೋಟಲ್ ಮನೇಜ್ಮೆಂಟ್ ಪ್ಲಾನ್ ಇದಯ ನಿನ್ಗೆ ಹ್ಮ್ ಸರಿ ನೆಕ್ಸ್ಟ್ ಇ ಮುಗಸಿದ ಮೇಲೆ ಬಿಬಿ ಕಂ ಡಿ ಟಾ ಆಗುತ್ತಲ್ವಾ ಬಿ ಬಿ ಎ ಕಂಪ್ಲೀಟ್ ಆದ್ಮೇಲೆ ಮ ಎಂ ಬಿ ಎ ಮಾ ಹೋಟೆಲ್ ಮ್ಯಾನೇಜ್ಮೆಂಟ್ ಅಂತ ಒಂದು ಕೋರ್ಸ್ ಬರುತ್ತೆ. ತ್ತೆ ಅದನ್ ಮಾಡಿದ್ರೆ ಸ್ವಲ್ಪ ಹೋಟೆಲ್ ಮ್ಯಾನೇಜ್ಮೆಂಟ್ ಹೋಟೆಲ್ ಇಂಡಸ್ಟ್ರೀಸ್ ಕಡೆ ನೀವು ಹೋಗ್ಬೋದು. ಹು
ಅತ್ತೆ?
ಅದು ಚೆನ್ನಾಗಿರುತ್ತೆ ಹೋಟೆಲ್ ಮಾನೇಜ್ಮೆಂಟ ಟೂರಿಸಂ ಮಾನೇಜ್ಮೆಂಟ್ ಇನ್ನು ಕೆಲೊಂದ್ ಸಬ್ಜೆಟ್ ಎಲ್ಲ ಚೆನಾಗಿ ಇರುತ್ತೆ ಎಂ ಬಿ ಎ ದಲ್ಲಂತೂ ಸೂಪರು
ಹೂ
ಹು ಎಂ ಬಿ ಎ ತನ್ಕ ಓದ್ಬೇಕು ಅಂತ ಪ್ಲಾನ್ ಮಾಡಿದ್ದೀರಾ?
ಹೂ ಹು
ಏನ್ ಬಿಬಿಎ ಲಾಸ್ಟ್ ಅಥವಾ ಎಂಬಿಎ ಮಾಡ್ತೀರಾ? ಬಿಬಿಎ ಲಾಸ್ಟಾ? ಸರಿ ಬಿಬಿಎ ಮಾಡ್ಬಿಟ್ಟು ಯಾವ್ ಜಾಬ್ ಮಾಡಣಂತ?
ಅದ ಎಲ್ಲಾ ಗೊತ್ತಿಲ್ಲ?
ಹಾ
ಸುನ್ಯಾ ಮಾಡಬಿಟ್ಟು ಡಿಗ್ರ ಬೇಕುಂತ.
ಡಿಗ್ರಿ ಬೇಕಂತ ಮಾಡಿದ್ದ?
ಹೂ
ಈ ತರ ಹೋಪ್ಲೆಸ್ ಆಗಿ ಯಾವಕ ಯಾವತ ಇದನ್ನ ತಗೊಂಡ್ರರು ನೀ ಏನು ಮಾಡಕ್ ಆಗಲ್ಲ ಈವಿ ಮುಂದೆ ಒಂದ್ ಏಮ್ ಇಟ್ಟಕೋಬೇಕು ಇದನ್ ಮಾಡಿದ್ರೆ ನಾನ್ ಮುಂದೆ ಇದನ್ ಮಾಡ್ಬೇಕು ಅಂತ ಮಾಡಿದ್ರೆ ಮಾತ್ರ ಮುಂದೆ ಮಾಡಕ್ ಆಗದು.
ಹೂ ಹಾ ಸರಿ ಓದ್ತಾ ಓದತಾಂಗೆ ಗೌರ್ಮೆಂಟ್ ಎಕ್ಸಾಮ್ಸ್ ಕಲ್ಲ ಜಾಸ್ತಿ ಕಾಲ ಆಗ್ತಿರುತ್ತೆ.
ಅದಕ್ಕೂ ಹಾಕಿ. ಏನಾದ್ರೂ ಅದೇನಾದ್ರು ಕ್ಲಿಕ್ ಆದ್ರೆ ಸಡನ್ ಆಗಿ ಗೌರ್ಮೆಂಟ್ ಜಾಬ್ ಡೈರೆಕ್ಟ್ ಆಗಿ ಮಾಡ್ಬೋದು.
ಹಾ ಡಿಗ್ರಿ ಕಟ್ಟಿ ಬರಿಬೋದಲ್ಲ?
ಆ ಗೌರ್ಮೆಂಟ್ ಜಾಬ್ ಏನಾದ್ರು ಆದ್ರೆ ಡಿಗ್ರಿ ಕಟ್ಟ ಬೇಕಾದ್ರು ಬರ್ಕೋಬಹುದು ಬಿ ಬಿ ಎ ಅಂತೂ ಇನ್ನ ಕುಸ್ತ ಚೆನ್ನಾಗೆ ಬರೀ ಬಹುದು.
ಹೂ
ಹೂ ಜಾಸ್ತಿ ಈಗ ಏನು ಕಾಲೇಜ್ ಹೋಗಿ ಬರಯಕ್ ಆಗ್ಲಿಲ್ಲ ಅಂದ ಈಗಲ್ಲಾ ತುಂಬಾ ಆನ್ಲೈನ್ ಅಲ್ಲಿ ವಲ್ ಯೂ ಯೂಟ್ಯೂಬಲ್ಲಿ ಎಲ್ಲ ಕ್ಲಾಸ್ಗಳ್ ಜಾಸ್ತಿ ಮಾಡ್ತಾರೆ ಬೇಕಾದ್ರೆ ನನ್ ಫೈನಲ್ ಇಯರ್ ಫೈನಲ್ ಸೇಮ್ ಎಕ್ಸಾಮ್ ಕೂಡ ನಾನು ಯೂಟ್ಯೂಬ್ ಅಲ್ಲಿ ನೋಡ್ಕೊಂಡೆ ನಾನ್ ಪಾಸ್ ಆಗಿದ್ದು. ಕ್ಲಾಸ್ ಎಲ್ಲಾ ಕೊರೋನಾ ಅಂತ ಎಲ್ಲಾ ಇದ್ ಮಾಡ್ಬಿಟ್ರಲ್ಲ. ಅದಕ್ಕೆ ನಂಗೆ ಕ್ಲಾಸ್ ಅವೈಲಬಲ್ ಇರ್ಲಿಲ್ಲ? ಕ ಕೊರೋನ ದಿಂದ ಎಲ್ಲ ಆನ್ಲೈನ್ ಕ್ಲಾಸ್ ಅಂತ ಶುರು ಮಾಡ್ಕೋಬಿಟ್ರು ನಾನು ಕ್ಲಾಸ್ ಅಲ್ಲಿ ಇಲ್ಲಿ ಮಾಡ ಇದ್ ಮಾಡಕ್ಕಾಗ್ಲಿಲ್ಲ ಜಾಸ್ತಿ ಯೂಟ್ಯೂಬಲ್ಲಿ ನೋಡ್ಕೊಂಡೇ ಒಂದು ಅಕೌಂಟಿಂಗ್ ಫೈ ಫಿನಾನ್ಷಿಯಲ್ ಅಕೌಂಟಿಂಗ್ ಫಿನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಎಲ್ಲ ಅದರಲ್ಲೆ ನೋಕೊಂಡು ನಾನ್ ಕಂಪ್ಲೀಟ್ ಮಾಡಿದೆ. ಹೂ ಸರಿ ಸರಿ ಸರಿ ಏನಾದ್ರೂ ಕೆಲಸಾ ಇದ್ರೆ ಮಾಡಿ ಬಾಯ್.